ಹಲೋ
ಹಲೋ ಹಲೋ
ಹಲೋ
ಹಾ ಕೆಸ್ ಮಗ ಹ ಇಲ್ಲೇ ಪಿ ಜಿ ಒಳ ಮೇಲೆ ಇದ್ದೆ ಹ್ಮ
ಹ್ಮ ಹ್ಮ್
ಹ್ಮ್
ಇದೇನೋ ಎಸ್ ಎಲ್ ಸಿ ರಿಸಲ್ಟ್ ಅಂತಿದಲ್ಲ ಏನ
ಎಸ್ ಎಸ್ ಎಲ್ ಸಿ ರಿಸಲ್ಟ್ ಎಷ್ಟ ತಗೊಂಡ್ರಪ್ಪಾ ನಿಮ್ ತಮ್ಮ
ನಮ ತಮ್ಮಂದ ನೈಂಟಿ ಫೋರ್ ಆಗ
ನೈನ್ಟಿಫೋರಾ
ಹ್ಮ್
ಎಲ್ಲಿ ಬಿದ್ದಿತ ಒಂದು
ಇಲ್ಲೇ ಹುಣಸಿಗೆಿ ಬಿದ್ದೈತ್
ಹ್ಮ್
ಗೌರ್ಮೆಂಟ್ ಕಾಲೇಜ್
ಓದ್ತಿದ್ದ ನಾ. ಮನ್ಾಗ
ಹ್ಮ್ ಓತದಪ್ಪಾ ಎಲ್ಲಾ ಸೈನ್ಸ್ ಮಾಡದ್ನಂದನ ಅಡ್ಮಿಷನ್ ಮಾಡಬರಕ್
ಎಲ್ ಮಾಡ್ತರಿ ಕಾಲೇಜ್
ನಾಗರಪಟ್ಟ
ಮಗ ಅಲ್ಲಿ ಚಲೋ ಇಲ್ಲ ಬೇರೆ ತಲೆ ಮಾಡು
ಅಲ್ಲೇ ಚೆನ್ನಾಗ್ಯದಂತವ್ರ ನೀಟ್ ಮಾಡಸ್ಕ ಕೊಡತಂತವರ
ಹ್ಮ್
ಇದಕ್ಕೆ ಅಲ್ಲೇ ಅಡ್ಮಿಷನ್ ಮಾಡ್ಬೇಕು ರಿಸಲ್ಟ್ ಚೆನ್ನಾಗ ಅದ ಅವ್ರದುು ಎಲ್ಲಾ ವಿಚಾರ್ಸಿದ್ವಿ ಹ
ಹ್ಮ್
ಹ ನಿಮ್ಮ್ ಮನೆ ಬಾಜು ಒಂದ್ ಯಾವ್ದೋ ಹುಡುಗಿತ್ತಲ್ಲ ಕೀಿದೆ ಎಷ್ಟ ಆಯ್ತು
ಹ್ಮ್ ಆಕಿ ಪಿಯಲ್ಲ ಆಲ್ಲ ಮಗ
ಲಕ್ಷ್ಮಿ ಅಂತಿದ್ಲಲ್ಲ
ಹ್ಮ್ ಆಕಿ ಫೀಲತ್ಲು ಒಂದ್ ಎರಡು ಮರ್ಷನ ಹೋದ ಮಗ
ಉಗದಲ್ಲ ಚೆನ್ನಾಗಿ
ಹ್ಮ್
ಹ್ಮ ಹ್ಮ್ ಇಲ್ಲಿ ಹುಡುಗಂತ ಏನ ಅಲಿ ಏನ್ ಮಾಡಿದ್ಲಿ ಅವರು
ಹ್ಮ ಇಲ್ಲ ಇವಾಗ ಕಟ್ಟಳ ವಾಪಸ್ ವಾಪಸ್ ಕಟ್ಟಿಬಟ್ಟಳ
ಹಂತ ಬೇರ್ ತರ
ಹ್ಮ್
ಹ್ಮ್ ಹ್ಮ್ ಇಲ್ ಬಿೂಡ ಬರ್ಲಿ ಮತ್ತೆ ಏನ್ ಮಾಡಕ್ ಆಗಲ್ಲಪ್ಪಾ ಎಲ್ರು ಒಂದೇ ತರ ಎಲ್ರದದು ಮೈಂಡ್ ಒಂದೇ ತರ ಇರ
ಹ್ಮ್
ಹ್ಮ್ ಇನ್ನೊಂದ ಚಾನ್ಸ್ ತಗಲಿ ಏನಾಗಲ್ಲ ಹ್ಮ್ ಮತ್ತೆ ನಿಮ್ಮ ಅಣ್ಣ ಏನ್ ಮಾಡ್ತೇನೆ ಅವ್ರ
ನಮ್ಮ ಮಣ್ಣ ಊರಲ್ಲಿಟಾರ
ಏನ್ ಮಾಡ್ತ ನೂರ
ಊರಲ್ಲಿೇ ಊರಲ್ಲಿ ಅದು ಹೊಲಾ ಮಾಡ್ಸ್ಬೇಕಲ್ಲ ಅದಕ್ಕೆ ಊರಲ್ಲದನ್
ಹ್ಮ್ ಹ್ಮ್ ನಿಮ್ದು ಹೊಲ್ದಾಗ ಏನೇನ್ ಬೀಳ್ತೀರಿ
ಅವೇಾವತ್ ತೊಗುರಿ ಹತ್ತಿ
ಹ್ಮ್
ಹ್ಮ
ಎಲ್ಲಾ ಚಲೋ ಅದು ಭೂಮಿ ಎಲ್ಲ ಮಣ್ಣು
ಹ್ಮ್ ಚಲ ಆ್ತು
ಹ್ಮ್
ನಿಮ ತಮ್ಮ ಎಷ್ಟ ಎಲ್ಲ ಎಲ್ಲಾ ಸಬ್ಜೆಕ್ಟ್ ನ ಎಶೇ ಇಷ್ಟ ತ ನಾನ
ಈಗ ಕನ್ನಡ ನೂರ ಎಪ್ಪತ್ತೈದು ನೂರ ಎಪ್ಪತ್ತೈ ತ ತೋಣನಾ
ಹ್ಮ್
ಇಂಗ್ಲೀಷು ನೈಂಟಿ ತಗೊಂಡಣ
ಹ್ಮ್
ಹ್ಮ್ ಮತ್ತೆ ಮ್ಯಾಕ್ಸ್ ಹಂಡ್ರೆಡ್ ಕಂಡ್ರೆಡ್ ಆಗದ
ಹ್ಮ್
ಹಿಂದಿನೇ ಹಿಂದಿನೇ ಸ್ವಲ್ಪ ಸೆವೆಂಟಿ ಏಟ್ ಅನ ಏಟಿ ಅಂತಿದ್ದ ಸೋಷಿಯಲ್ ಸೈನ್ಸ್ ಇವೆಲ್ಲ ಚೆನ್ನಾಗಾಗಿದೆ ಇವೆಲ್ಲಾ ಏ್ಟಿ ಫೈವ್ ನೈನ್ಟಿ ಆಗ
ಹ್ಮ್
ಹ್ಮ್ ಟೋಟಲ್ ಸ್ಕೋರು ನೈನ್ಟಿ ಫೋರ್ ಆಗ
ಅವ್ರಲ್ಲಾ ಸ್ಟೂಡೆಂಟ್ ಅವರು ದೋಸ್ತರು ಎಷ್ಟು ಎಷ್ಟು ತಬಾರ
ಅರ್ಧವಸ್ತ
ಹ್ಮ್.
ದೋಸ್ತರು.
ಅಲೋ.
ನೈಂಟಿ ಅಂತ ಹೇಳ್ತಿದ್ರ ಅವ ದೋಸ್ತ.
ಹ್ಮ್. ಹಲೋ ಸರಿಯ ಕಳ್ಸಕಲ್ಲಮ್ಮ.
ಹ್ಮ.
ಹಲೋ.
ನಿಮ್ದ ಎಷ್ಟ ಆಯ್ತು.
ಹ್ಮ್.
ನಿಮ್ದ್ ಎಸ್ ಎಸ್ ಸಿ ರಿಸಲ್ಟ್ ಎಷ್ಟಾಯ್ತು.
ನಂದ ಸೆವೆಂಟಿ ಫೋರ್ ಐತೆ
ಹ್ಮ. ಚೆನ್ನಾಗಿ ಮಾಡಿ.
ಹ್ಮ್.
ಚೆನ್ನಾಗ್ ಮಾಡಿ ನಿಂದು.
ಹ್ಮ್.
ಹ್ಮ್ಮ್.
ನಾನು ಇಲ್ಲೇ ಹಚ್ಬಕ್ ತಾಳೆ ಕೊಟ್ಟ.
ಏನ್ ಮಾಡ್ತಿ.
ಆರ್ಟ್ಸ್ ಮಾಡ್ತೇನಿ.
ಹ್ಮ್ ಹ್ಮ್ ಬಾಬಾ ಚೆನ್ನಾಗ ಅದ ಕಾಲೇಜ್ ಸಂಗಮೇಶ್ವರ್ನು.
ಹ್ಮ್.
ನಾನು ಎಸ್ ಕೆ ಮಾಡಿದ್ದೆ ನಾನು.
ಹ್ಮ್.
ನಾನು ಅಲ್ಲೇ ಓದೀನಿ ತಾಳಿಕೋಟಿನೇ.
ಹ್ಮ್ ಟೀಚರ್ಸ್ ಎಲ್ಲ ಸರಿಯಾಗಿ ಪಾಠ ಹೇಳ್ಕೊಡ್ತಾರ ಅವರು.
ಹ್ಮ್ ಪಾಠ ಎಲ್ಲ ಹೇಳ್ತಾರ ಹುಡುಗರ ಬರಲ್ಲ ಜಾಸ್ತಿ ಜನ ಕ್ಲಾಾಸಿಗೆ.
ಹ್ಮ್.
ಮತ್ತೆ ಸುಮಾರು ಜನ ಫ್ರೆಂಡ್ಸ್ನು ಅಲ್ಲೇ ಇಚ್ಚಿದ್ರಪ್ಪ ಸಗಮೇಶ್ವರ.
ಹ್ಮ್.
ಹ್ಮ್ ನಿ್ದೇನ್ ಸೆವೆಂಟಿ ಫೈವ್ ಇಂದ ಅಲ್ಲ ರಿಸಲ್ಟ್.
ಸೆವೆಂಟಿ.
ಹ್ಮ್ ಅತ್ ಹತ್ ಚೆನ್ನಾಗಿದೆ ಕಾಲೇಜು ಎಸ್ ಕೆ ಅಡ್ಮಿಷನ್ ಮಾಡ್ಸ್ಬೇಕಿಲ್ಲ ಎಷ್ಟ, ಅಪ್ಲಿಕೇಶನ್ ಬರಬೇಕ.
ಹ್ಮ್ ಆಗ್ಬೇಕು.
ಹ್ಮ ಇದು ನೀನು. ಹಲೋ.
ಹಲೋ.
ಇವಾಗ ನೀವ್ ಆರ್ಡರ್ ಮಾಡಿ ಯಾರಾದ್ರರು ಆರ್ಡರ್ ಮಾಡಿರ್ತಾರಲ್ಲಾ. ಭೈ ಮಿಸ. ಡಿಫಾಲ್ಟ್ ಆಗಿ ಏನೋ ಬಂದಿದ್ರೆ ಅವ್ರು ಕ್ವಶನ್ ರೈಸ್ ಮಾಡ್ಬಿಡ್ತಾರ. ಪ್ರಾಡಕ್ಟ್ ಸರಿ ಇಲ್ಲ ಅಥವಾ ಪ್ರಾಡಕ್ಟ್ ಮಿಸ್ಸಿಂಗ್ ಆಗಿದೆ. ಅಂತ ಅವು ನಿಮ್ಮೇಲೆ ಬರುತ್ತಾ ಹೆಂಗ.
ಮಿಸ್ಸಿಂಗ್ ಆದ್ರೆ ನಾವು ಮ್ಯಾನೇಜರ್ ಫೋನ್ ಹಚ್ತೇವಿ.
ಹ್ಮ್.
ಈ ಐಟಮ್ ಈ ತರ ಆಗಿದೆ ಅಂತ ಅವರು ಪೂನ ಚಿದರ ಅಂತಂತ.
ಹ್ಮ.
ಫೋಟೋ ಹೊಡ ತೋಸ್ತೀವಿ ಅವರು ಚೇಂಜ್ ಮಾಡ್ಕೊಡ್ತಾರ.
ಇವಾಗ ನೀವು್ ಮದ್ಲೆೇ ಓಪನ್ ಬಾಕ್ಸ್ ಡೆಲಿವರಿ ಇಲ್ಲ ಅಂದ್ರೆ ಡೆಲಿವರಿ ಮಾಡೋ ಟೈಮ್ನಗ ಬಾಕ್ಸ್ ನ ಓಪನ್ ಮಾಡಿ ಚೆನ್ನಾಗಿದೆ ಇಲ್ಲ ಅಂತ ತೋರ್ಸ ಆಮೇಲೆ ಡೆಲಿವರಿ ಮಾಡ್ತಾರ ಆತರ ಇಲ್ಲ
ಇಲ್ಲ ಆತರ ಇಲ್ಲ ನಮ್ಮ ಹತ್ರ ಇಲ್ಲ ಸೀದಾ ಹೋಗಿ ಕಷ್ಟ ಬರಿ ಕೊಡದು ಅವರೇ ಓಪನ್ ಮಾಡ್ಬೇಕು ಅವ್ರೇ ಓಪನ್ ಮಾಡಿ ನೋಡ್ಬೇಕ
ಹ್ಮ್
ನೋಡಿದ್ಮೇಲೆ ನಮ್ ಡೆಲಿವರಿ ಕಂಪ್ಲೀಟ್ ಆದ್ಮೇಲೆ ಚೆನ್ನಾಗಿಲ್ಲ ಅಂದ್ರೆ ಅವ್ ರಿಟರ್ನ್ ಮಾಡ್ಬಹದು
ಹ್ಮ ನಾನು ಅಮೆಜಾನ್ ಅಲ್ಲಿ ಒಂದ್ ಸರಿ ಆರ್ಡರ್ ಮಾಡಿದ್ದೆ ಅಲ್ಲಿ ಚಪ್ಪಲಿ ಮಾಡಿದ್ದ ಸ್ಪಾಕ್ ಚಪ್ಪಲ್ ಅವ್ರು ಏನ್ ಮಾಡಿದ್ರು ಅಂದ್ರೆ ಚಪ್ಪಲ್ ಕರೆಕ್ಟ್ ಲ್ಲ ಅಂತ ಓಪನ್ ಬಾಕ್ಸ್ ಡೆಲಿವರಿ ಅಂತ ಬಂದಿತ್ತು
ಹಾ ಒಂದೊಂದು ಒಂದೊಂದ್ರಾಗ ತೋರ್ಸ್ತ ಒಂದೊಂದ್ರಾಗ ತೋರ್ಸಲ್ಲ
ಹ್ಮ್ ಅದಕ ನನ್ ಓಪನ್ ಮಾಡಿಕ್ ತೋರ್ಸಿದ್ರಲ್ಲ ಅದಿ ಕೇಳ್ದ ನಾನು
ಒಂದೊಂದ್ರಾಗ ಪ್ರೊಸೀಜರ್ ಕೇಳುತ್ತೆ ಈ ತರ ಮಾಡ್ಬೇಕು ಈ ತರ ಓಪನ್ ಐ್ತ ಲ್ಲ ಓಪನ್ ಮಾಡ್ಬೇಕು ಚಾರ್ಜರ್ ಫ್ರೀ ಐತಿ ಇಲ್ಲಾ ನೋಡ್ಬೇಕು
ಹ್ಮ್
ಆತ್ರರ ಅಲ್ಲ
ಹ್ಮ್ ಹ್ಮ್ ಅಂದ್ರೆ ಎಲ್ಲಾ ಶಲ್ರಿ ಎಲ್ಲಾ ಚೆನ್ನಾಗ್ ಬರಕತ್ತದ
ಹ್ಮ್
ಹ್ಮ್ ನೋಡ್ಬೇಕೇಕ್ ನಾವವು ಸುಗ್ಗಿ ಇಲ್ಲ ನಾವವು ಜನ್ ಆಗ್ಬಕ್ ನೆಕ್ಸ್ಟ್
ಹ್ಮ್ ಜೈನ್ ಆಗ್ತ ಬನ್ನಿ ಚೆನ್ನಾಗಿದೆ ಎಲ್ಲ ಇಲ್ಲಲ್ಲ
ಹ್ಮ್ ಹ್ಮ್ ಮತ್ತೇನ್ ವಾರಕ್ಕೆ ಎಂಟ ಸಾವಿರ ಹ ಸಾವಿರ ಬಂದ್ರೆ ಏನ್ ಮಾಡ್ತನಿ ನಲವತ್ತು ಸಾವಿರ ಐವತ್ತು ಸಾವಿರ ಆಗುತ್ತೆ
ಹ್ಮ್
ಹ್ಮ ಊರ್ಗ ಇವಾಗ ಸದ್ಯಕ್ಕ ಏನು ಪ್ಲಾನ್ ಇಲ್ಲ ಎಕ್ಸಾಮ್ ಐತಿ ಎಕ್ಸಾಮ್ಗೆ ಹೋಗ್ಬೇಕು
ಹ್ಮ್ ಎಕ್ಸಾಮ್ ಯಾವಾಗ ಇದಾವೆ
ಎಕ್ಸಾಮು ಜೂನ್ ಇರ್ಬೋದು ಜೂನ್ ಫಸ್ಟ್ ವೀಕ್
ಹ್ಮ್ ಡಿಗ್ರಿ ಅಲ್ಲ
ಹ್ಮ ಡಿಗ್ರಿ
ಹ್ಮ್
ಮತ್ತೆ ನಿಂದು ಡಿಗ್ರಿ ಈಗ ನೀನು ಎಸ್ ಕೆ ಮಾಡ್ತನಿಂದಲ್ಲಾ ಸಂಮೇಶ್ವರ
ಹ್ಮ್
ಹ್ಮ್ ಹ್ಮ್ ನಿವ್ ಫ್ರೆಂಡ್ಸ್ ಏನ್ ಮಾಡ್ತಾರಪ್ಪಾ ಇವ ಯಾರ ರಾಹುಲ್ಾ
ರಾಹುಲಾ ಇವ ಬೆಂಗ್ಗಳೂರಲ್ಲಿ ಓದ್ತಾ ಇದ್ದೆ ನಾನು
ಏನು ಹೊತ್ತನೆ
ಅವನು ನರ್ಸಿಂಗ್ ಮಾಡಿದನ್ ಮೊದಕತಾನ
ಹ್ಮ್ ಹ್ಮ್
ಹ್ಮ್ ಬಸ್ ಅವರು ಇಂಜಿನಿಯರ್ ಮಾಡ್ಯಾರ
ದಿನ ಸು ಗಿಡ್ ಮಾಡ್ತಂದ ಪಾಟ
ಹ್ಮ್
ಸ್ವಿಗ್ಗಿ ಮಾಡ್ತಾ ಇದೀನಿ ಪಾರ್ಟ್ ಟೈಮ್ ಅಂತಂದಾವ
ಯಾರು ರಹುಲ್ನಾ
ಬಸರಾಜ್
ಬಸವರಾಜ
ಹ್ಮ್
ಅವ್ನು್ ಓದ್ನ ಅಂತಾನೇ್ ಸುಗ್ಗಿ ಮಾಡ್ತಾನ ಅಂತಾನೆ ರೊಕ್ಕ ಬೇಕಂದ್ರೆ ಎಡ್ಡು ಮಾಡ್ತಾನ ಅವನು
ಹ್ಮ ಹ್ಮ
ಸೂಟಿ ಇದ್ದ ಟೈಮ್ ನಲ್ಲಿ ಒಂದ್ಸರಿ ಬಂದ್ ಹೊಡದ್ಹೋಗ್ತಾನೆ.
ಅಂ ಹ್ಮ ಕಾಲೇಜಗ್ ಹೋಗ್ತಾನ ನೈಟೆ ಕೆಲ್ಸಾನು ಮಾಡ್ತಾನಾನಂಗ್ ಆಯ್ತು. ಹ್ಮ ನಡಿತದ ಒಳ್ಳೆ ಕೆಲ್ಸಾ.
ಹ್ಮ
ಮತ್ತೆ ಏನು ಅಂದ್ರೆ ಇದು ನೀವು ಊರಿಗೋಗೊಲ್ಲಾ.
ನಾವ್ ಓಗ್ಬೇಕು ಇನ್ನೊಂದು ಒಂದೆನ್ ಮಂತಾಗುತ್ತೆ.
ಹ್ಮ ಇನ್ನೊಂದ್ ಮಂತ್ ಬಿಟ್ ಹೋಗಿ ಬರಬೇಕ್ ಅಂದ್ರೆ ಮೇಗೊ ಹೋಗೊದ್ ನೀನು.
ಹ್ಮ ಮೇಗೆ.
ಮೇ ಇಪ್ಪತ್ತೆಂಟ್ ಅಲ್ಲಾ.
ಹಾಂ ಮೇ ಇಪ್ಪತ್ತೆಂಟ್.
ಮತ್ ನಿ ನಮ್ ಎಗ್ಜಾಮು ಅದೇ ಟೈಮ್ ಇರುತ್ತೆ.
ಹ್ಮ.
ಹ್ಮ್ ಎಲ್ರೂ ಒಟ್ಟಿಗೆ ಹೋದರ ಆಯ್ತ್ ಎಲ್ಲಾ.
ಹ್ಮ್ ಹೋದ್ರ ಆಯ್ತು.
ಹ್ಮ್ ಅದೇ ಹೇಳಿದ್ನೆಲ್ಲ ಹೆಲ್ಮೆಟ್ ವಿಷ್ಯಾ
ಹ್ಮ್.
ಎಲ್ಲಾ ಇಲ್ ಇಲ್ ಬಂದು ಹೆಲ್ಮೆಟ್ ಅದೆಲ್ಲ ತಗೊಂಡ ಹೋಗುಮ್ನ್ರಿ.
ಹ್ಮ್ ಸರಿ ಆಗಿ ಬಿಡ್ತ.
ಹ್ಮ್ ಹೆಲ್ಮಿಟ್ ತೊಗೊಂಡ ನೆಕ್ಸ್ಟ್ ಆ ಕಡೆನ ಹೋಗಿರಂತ ಹ್ಮ್. ಈ ಕಡೆನೆ ಹೋಗ್ಬೇಕಲ್ಲ ನೀವು ಊ ಊರಿಗೆ ಯಾವ ಕಡೆಯಿಂದ ಹೋಯ್ತಿರಿ ನೀವ?
ಊರಿಗೆ ರಾಯ್ಚೂರು ಇಕಡೆ.
ಹಂಗಲ್ಲ ಬೆಂಗಳೂರಿಂದ
ಬೆಂಗಳೂರಿಂದ ನೆಲಮಂಗಲ ಅಕ್ಕಡೆ ನಿಮ್ ಕಡೆ ಏರಿಯಾದಲ್ಲೇ ಬಂದ್ ಹೋಗ್ತಿವಿ.
ಹ್ಮ್ ನಮ್ ಕಡೆನೆ ಈಗ ಮೆಜಿಸ್ಟಿಕ್ ಬರ್ಲೆ ಬೇಕಲ್ಲ ಮೆಜಿಸ್ಟಿಕ್ ರೂಟು
ಹ್ಮ್ ಮೆಜೆಸ್ಟಿಕ್ ಆಕಡೆ ದೂರ ಆಗತ್ತಾ ಇಕಡೆ ಸೈಡ್ ಹೋಗ್ಬೇಕ್ ಒಳಗ
ಹ್ಮ್ ಅದೇದೇ.
ಹ್ಮ್.
ಈ ಕಡೆನೆ ಬರ್ಬೇಕ ತೊಗೋ ಈ ಕಡೆನೆ ನಮ್ ಕಡೆನೆ ಬಂದ ಹೋತಿರಲ್ಲ ಈಗ ಬೈಕ್ ತೊಗೊಂಡು ಹೋಗ್ತೀರ ನೀನು ಬಸ್ಸು
ಬೈಕ್ ತೊಗೊಂಡ ಹೋಗ್ಬೇಕ ಅಂತ ಮಾಡಿವಿ.
ಇಬ್ರು ಒಂದೊಂದ ಇಬ್ಬರುದು ಒಂದೆ ಇಬ್ರೂ ಸೇರಿ
ಇಲ್ಲ, ನಂದೊಂದೇ.
ಹಿಂದೆ ತಗೊಂಡ್ ಹೋಗ್ತಿವಿ ಮತ್ತತ್ ಬರಕ್ ತಗೊಂಡ್ ಬರ್ತಾನ ಅಲ್ಲೇ ಬಿಡ್ತೇನ
ಬರಾಗ ತೊಗಂಬರ್ತವಿ
ಹ್ಮ್ ಹ್ಮ್ ಸರಿ ಸರ್ ಅಷ್ಟೇ ಮಾಡೋಣ ತೊಗೋ.
ಹ್ಮ್
ಹಂಗೆ ಅಲ್ಲೇ ಟ್ರಿಪ್ ಹೋಗ್ ಬಂದ್ರತ್
ಹ್ಮ್
ಹ್ಮ್ ಸರಿ ಸರಿ ಸರಿ ನಿನ್ಗ ಆಮೇಲೆ ಮಾಡ್ತೀನಿ ಬಾಯ್